ಕೇಳಿಸ್ತಾ ಇದೆ
ತ್ತಂದಯ
ಏನುೂ ಇಲ್ಲ ಅಕ್ಕ ಇವಾಗ ಓದ್ಕೊಬೇಕು
ಹ್ಮ್ ಯಾವ್ದ ಓದ್ತಾ ಇದೆಯ ಯಾವ ವಿಷಯ ಹ್ಮ್
ಕದಿದ್ದನಿ ಅಂತಂದ್ರೆ ನ ಅದು ಓದ್ಸಲನಿಲ್ಲಾ ಅದನ್ನಾನೆಲ್ಲೈ ಮಾಡ್ತಾ ಇದ್ದೀನಿ ತಪ್ಪ ಮಾಡ್ತೀನಿ ಅಂತ ಅನ್ಬಿಟ್ಟು
ಹೌದು ಅಂದರೆ ನಾ ಕರೆಕ್ಟು ನಾವು ತಪ್ಪು ಮಾಡೋ ಏರಿಯನ ಗುರುತಿಸ್ಕೋಬೇಕು ಹ್ಞ
ನಂದು ಅಕ ಹಿಂಗ ಎಂತಂದ್ರೆ ರೇ ನನ್ಗ್ ಗೊತ್ತಿರುತ್ತೆ ಬಟ್ ಅದು ನನ್ಗೆ ಕನ್ಫ್ಯೂಷನ್ ಆಗತ್ತೆ ಅದ ಯಾಕೆ ಅಂತಾನೇ ಗೊತ್ತಾಗ್ತಿಲ್ಲ
ಅದೇ ಅದೇ ಕನ್ಫ್ಯೂಷನ್ ಅಂದ್ರೆ ಏನ್ ಗೊತ್ತಾ ನೀನು ಅದು ವಿಷಯನ ಚೆನ್ನಾಗಿ ಆಳವಾಗಿ ಓದಿರಲ್ಲ ಆಳ್ವಾಗಿ ಓದಿದ್ರೆ ಎಲ್ಲರೂ ಬಯೋದು ಇದನ್ನೇನೆ ನನ್ಗೂ ಜಾಸ್ತಿ ಜನ ಬೈತಾರೆ ನಾನ ಈ ತರ ಕಾಂಪಿಟೇಟಿವ್ ಎಕ್ಸಾಮ್ ಬರಿತಾ ಇದ್ದೀನಿ ಅಂದ್ರೆ ವಿಷಯನ ಆಳವಾಗಿ ಓದಿ ತಿಳ್ಕಳಿ ಮನನ ಮಾಡ್ಕೊಳ್ಳಳಿ
ತೀರಾ ಆಳ್ವಾಗಿ ಓದಕ್ಕ ಹೋದ್ರೆ ಹೊಂಟು
ತೀರಾ ಆಳ ಅಲ್ಲ ಆಳ ಅಷ್ಟೆ ಹೇಳಿದ್ದ ನಾನು ತೀರಾ ಆಳ ಅಂತ ಹೇಳೇಳ್ಲಿಲ್ಲ ಹ್ಮ್ ಆಳ್ವಾಗಿ ಓದಿದ್ರೆ ನಮ್ಗೊಂದು ಅದ್ರ ಬಗ್ಗೆ ಹಿಡಿತಾ ಇರುತ್ತೆ ಹ್ಮ ಎಂತ
ಅಂದ್ರೆ ಮಾಮೂಲಿ ಕ್ಲಾಸ್ ಕೊಡ್ತಿರ್ತಾರಲ್ಲ ಅವ್ರು ಹೇಳದ್ ಇಷ್ಟ ಓಕೆ ಆ ವಿಷಯಕ್ಕೆ ಎಷ್ಟು ಬೇಕೋ ಅಷ್ಟನ್ ಮಾತ್ರ ತಿಳ್ಕೊಳ್ಳಿ ನಿಮ್ಮ ಬುದ್ಧಿ ಹೇಳ್ತಾ ಇರುತ್ತೆ ಓದುವಾಗ ತಿ ನಾನು ಇನ್ನು ತಿಳ್ಕೋಬೇಕ್ ಕೊತ್ರಪಗ್ ಇದ್ರು ಬಗ್ಗೆ ತಿಳ್ಕೋಬೇಕು ಅಂದಬಿಟ್ಟು ಆತರ ಎಲ್ಲ ಓದೋದಿಕ್ ಹೋಗ್ಬೇಡಿ ಅಂದಬಿಟ್ಟು
ಮತ್ತೆ ಹಂಗೆ ಮಾಡಬಾರ್ದು ನಮ್ಗೆ ಇವಾಗ ಏನು ಬೇಕು ನಾವು ಯಾವ ಇದಕ್ಕೆ ಏನು ನೋಟಿಫಿಕೇಶನ್ ಆ ನೇಮಕಾತಿಗೆ ಎಷ್ಟು ಬೇಕೋ ಅಷ್ಟನ್ ಮಾತ್ರ ಸಿಲೆಬಸ್ ನೋಡ್ಕೊಂಡು ಓದ್ಕೊಬೇಕು ಜಾಸ್ತಿ ಓದಿದ್ರೆ ಅದ ಅದ್ರದ ಇದಕ್ಕೆ ಇದ್ರದ್ದ ಅದಕ್ಕ ಹೋಗಿ ಮಿಕ್ಸರ್ ಆಗ್ಬಿಡ್ತೈತೆ ಅಷ್ಟೆ
ನಾನು ಅದಕ್ಕೆನೆ ಇದ್ ಮಾಡ್ತಾ ಇದನಿ
ಹ್ಮ ಮಾಡು ಮಾಡು
ಎಲ್ಲೆಲ್ಲಿ ತಪ್ಪು ಮಾಡ್ತೀನಿ ಅಂತ ಗೊತ್ತ್ ತದ್ರೆ ಸರಿಯೋಗ್
ಹೌದು ಹ್ಮ್ ಅದೇ ಅದು ರೆಕ್ಟಿಫಿಕೇಶನ್ ಬೇಕು ನಮ್ಗೆ ನಾವೆಲ್ ತಪ್ಪ ಮಾಡಿದೀವೋ ಅದನ್ನ ತಿಂದ್ಕೋಬೇಕು ತಿದ್ಕೊಂಡು ಮತ್ತೆ ಆ ತಪ್ಪನ ಮಾಡಬಾರು ಹ್ಮ್ ನನ್ಗೇನ್ ಗೊತ್ತಾ ಹಾಂ ನಾನು ಎಲ್ಲ ಬರೀ ಎಷ್ಟು ಎಕ್ಸಾಮ್ ಬರೆದಿದ್ದೀನಿ ಅವಾವೆಲ್ಲ ಬರೀ ಡಿಜಿಟ್ಸಲ್ಲಿ ಮಿಸ್ ಮಾಡ್ಕೊಂಡಿರೋದೆ ನಾನು ನನಗೆ ಎಷ್ಟು ಬೇಜಾರಾಗ್ಬೇಕು ನಮ್ಮ್ ಮನೇಲ್
ಓ ನೀವ್ ಕಟ್ ಎಂಗಾದ್ರು ನೇಮಖಾತೆ ನಡೆಸ್ತಾರೆ ರೀ ನ ನಿಮ್ಗೆ ಇಪ್ಪತ್ತು ಹತ್ತು ಅಥವಾ ಎ ಡಬಲ್ ಮಾಡ್ ವ್ರೆ ಎಷ್ಟು ಪೋಸ್ಟ್ ಇರ್ಬೋದು ಹೇಳಿ ನಮಗೆ
ಹ್ಮ್ ಹ್ಮ್ ಎಷ್ಟೊಂದ್ ಹತ್ತಿದವ್ವ ಏ ಎಲ್ಲ ಸೇರ್ಸಿ ಹತ್ತು ಹದಿಮೂರ
ಹ ಅದ್ ಸೇರಿ ಹದ್ಮುಂರ್ ಅದ್ನ ಹೇಳ್ತಿರೋದು ನಮ್ದು ಹಿಂಗೆ
ತಂಗಿದೆ ಇವಾಗ ಒಂದ್ ಹಾಕಿದರೆ ನೇಮಕಾತಿ ನಮ್ಗೆ ವಾರ್ಡನ್ ಅಂತ ಹೇಳ್ಬಿಟ್ಟು
ಹವು ಒಂದು ಅದ್ರಲ್ಲೇ ಅದ್ರ ಮೇಲ್ಗಡೆ ಐತೆ ನೋಡಿ ಅದೇ ಡಿಪಾರ್ಟ್ಮೆಂಟ್ದು
ಡಿಪಾರ್ಟ್ಮೆಂಟ್ ಕೆ ಪಿ ಎಸ್ ಸಿ ಮಾಡೋದ ಎಕ್ಸಾಮು ಹ ಅಲ್ಲ ನಮ್ಗೆ ಅವರು ಹೆಂಗ್ ಮಾಡಿದರೆ ಮುನ್ನೂರ ಚಿಲ್ಲರೆ ಏನೋ ಇರೋದದು ನೋಡಿದ್ರೆ ಮ್ ಇದು ಏನು ಮಹಿಳೆ ಏನೋ ಅವ್ರಿಗೆ ಬಾಯ್ಸ್ ಅವ್ರಿಗೆ ಮೆನ್ನೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಇನ್ನೂರ ಐವತ್ತು ಎರಡೋ ಏನೋ ಹಾಕಿದಿದ್ದಾರೆ ನಮಗೆ ಬುರಿ ಮೂವತ್ ಹಾಕಿದ್ದಾರೆ ಮಹಿಳೆ
ಹ್ಮ ಅದ್ ಹೆಂಗ್ ಈಗ ನಮ್ದಾಗಿತ್ತಲ್ಲ ಇವಾಗ ಇನ್ನೂರ ಅರವತ್ತಾರು ನಮ್ದ್ರಲ್ಲ ಹಂಗೆ ಇದ್ದಿದ್ದು ಎಲ್ಲ ಮುಕ್ಕಿದ್ದೆಲ್ಲ ಹುಡುಗರ್ಗೆ
ಮಹಿಳೆಯಗ್ರೇನು ಮಹಿಳೆಯರ ಏನ್ ಕಡಿಮೆ ಇದ್ದಾರೆ
ಅಂತಂದ್ರೆ ಇದ್ ಕೊಟ್ಟಿರ್ತಾರೆ ನೋಡಿ ಜನರಲ್ಲ್ಲಿ ಕೊಟ್ಟಿರ್ತ ರ್ತ ಮತ್ತೆ ನಿಮ್ದು ಕ್ಯಾಶ್ ಅಲ್ಲೂ ಕೊಟ್ಟಿರ್ತಾರೆ
ಹ ಅಲ್ಲಲ್ಲಲ್ಲ ಇದು ಸಂಪೂ ಇದು ಕಂಪ್ಲೀಟಾಗಿ ಹೇಬೇಕು ಅಂದರೆ ಆ ನೇಮಕಾತಿಯಲ್ಲೇ ಮಹಿಳೆಯರಿಗಿರೋದು ಅಷ್ಟೇ ಪೋಸ್ಟು ಮೂವತ್ತೊಂದು ಅಷ್ಟೇ ಆ ಮೂವತ್ತು ತೊಂದ್ರಲ್ಲಿ ಜಿ ಎಮ್ಗೆ ಎಷ್ಟ್ ತೆಗಿತಾರೆ ಈ ಯಾರ್ಯಾರೋ ಪ್ರವರ್ಗ ಅವರೆಲ್ಲ ಬರ್ತಾರಲ್ಲ ಕ್ಯಾಟಗರಿ ಅವ್ರಿಗೆಲ್ಲ ಎಷ್ಟು ತೆಗಿತಾರೆ ಅಪ್ಪ ತಲೆನೋ ಎಷ್ಟು ಓದಬೇಕು ಅಂದ್ರೆ ಕಷ್ಟ ಇದೆ ಯಪ್ಪಾ ಸುಮ್ಮನೆ ನೇಮಕಾತಿ ಅಂತ ಕುಣಿಯೋದಲ್ಲ ಅದಕ್ಕೆ ಓದಿ ತಕ್ಕ ನಂಗೆ ಜಾಬ್ ತಗೊಂಡ್ರೆ ಅವಾಗ ಗೊತ್ತಾಗುತ್ತೆ ಅವಾಗಷ್ಟು ಕಷ್ಟ ಆಗುತ್ತೆ ಅಂತ ಯಪ್ಪ ನಾನು ನಿಜ ಎರಡು ಸಾವಿರದ ಹದ್ಿನಾಲ್ಕು ಹದಿನೈದು ಅವಾಗ ಚೆನ್ನಾಗಿತ್ತು ಆವಾಗ ನಾನು ತುಂಬ ಯ ಮರ್ತಬಿಟ್ಟೆ ಇನ್ನೊಂದು ಸ್ವಲ್ಪ ಅವಾಗೇ ನನ್ ಜಾಸ್ತಿ ನೋಟಿಫಿಕೇಶನ್ಸ್ ಆದ ಆಗಿದ್ದೋ ಅವಾಗೇನೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಮಾಡಿದ್ರು ಪಾಪ ಹ್ಮ್ ಆದ್ರೆ ನಮ್ಗೆ ಅದು ಕರೆಕ್ಟ್ ಆಗಿ ಇಷ್ಟು ಎಲ್ಲ ಗೊತ್ತಿರ್ಲಿಲ್ಲ ಹಿಗೆಲ್ಲ ಇಷ್ಟಕ್ಕೆ ಕಟ್ ಆಫ್ ನಿಲ್ಲುತ್ತೆ ಅಂತ ಅವಾಗ್ಲೂ ನ ಜಾಸ್ತಿ ನನ್ ಕೈ ತಪ್ಪ ಹೋಗಿರೋದು ಬರೀ ಒಂದ ಕ್ವಶನ್ ಎರಡು ಕ್ವಶನ್ ಅಟೆಂಡ್ ಮಾಡಿದ್ರೆ ನನ್ ಅವಾಗ ಆಮೇಲೆ ಒಂದ್ ಮೂರ್ ನಲ್ಕು ಸೀನಿಯರ್ಗೆ ಹೋದವು ಅವಾಗೆ ನನ್ ಜಾಸ್ತಿ ಹೋಗಿ ಜಾಸ್ತಿ ಕಷ್ಟಪಟ್ಟಿದ್ದೀನಿ ಆದ್ರೂ ನಂದ್ದ ಅಲ್ಲಿ ಕೈತಪ್ ಹೋಗಿಟ್ು ಆ ಹೋಗಿದಾಗಿಂದ ಮತ್ತ ನೇಮಕಾತಿಗ್ನಯ ಆಗ್ಲಿಲ್ಲ
ಈ ಸಲ ಅಕಮ್ಮ ಅದೇ ಟೀಚರ್ ಇದ ಕನೆ ಫುಲ್ು ಕಾನ್ಸಂಟ್ರೇಟ್ ಮಾಡ್ಕಳಿ ಬೇರಿ ಯತ್ಕೂ ತಲೆ ಕೆಡಿಸಕಬಿಡಿ ಈ ಸಲ ಆಗತ್ತೆ ಕರೆಕ್ಟ ಆಗಿ ಈ ಜಿಲ್ಲೆಗಳು ನೋಡ್ಕೊಂಡ್ ಹಾಕಿ
ಹೌದೌದು ಏನಾನ ಇನ್ನೊಂದ ನ್ ತಪ್ಪ ಮಾಡ್ತೀನಿ ಗೊತ್ತಾ ನಾ ಹೇಳಿದಲ್ಲ ನಿಂಗೆ ನಂಂಗಗೆ ಈ ತರ ತುಂಬಾಂಗ ಫೋನ್ ನೋಡಿ ಒಂದ್ ಸ್ವಲ್ಪ ಆದ್ಮೇಲೆ ಅದೇ ನೋಡ್ತಾ ಇದ್ರೆ ಹಂಗ ಆಗುತ್ತೆ ಅಂತ ಎಕ್ಸಾಮ್ ಹಾಲಲ್ಲೂ ಹಂಗೆ ಆಗ್ಬಿಡ್ತತೆ ಕ್ವಶನ್ ಪೇಪರ್ ನೋಡ್ತಾ ಇರ್ತೀನಿ ಕವಷನಲ ಕತ್ಕೊಂತ ಇರ್ತೀನಿ ಒಂದ್ ಅರ್ಧ ಗಂಟೆ ಆಗಿದ ತಕ್ಷಣ ಕಣ್ಣೆಲ್ಲ ಬಲರ ಆಗುತ್ತೆ ಮಂಜು ಮಂಜು
ಅಕ್ಕ ಇವಾಗ ನೀವು್ ಓದ್ಕೊ ತಿರ್ತಿಾ ನಾನ ಮಾಡ್ತಿದ್ದಿದ್ದ ಹಂೇನೆ ಇವಾಗ ಒನ್ ಅವರ್ ತಂದೆ ನಾ ಐವತ್ತು ನಿಮಿಷ ಓದ್ಕೊಳ್ಳುವೆ ಹತ್ ನಿಮಿಷ ನಾನ ಏನುದಕೊಂತಿರ್ಲಿಲ್ಲ ಆತರ ಹತ್ತ್ ನಿಮಿಷ ಗ್ಯಾಪ್ ಇಲ್ಲ ಅಂತಂದ್ರೆ ಇಪ್ಪತ್ತ ಐದ್ ನಿಮಿಷ ಓದ್ಕೊಳ್ಳಿ ಐದ್ ನಿಮಿಷ ಟೈಮ್ ತಗೊಳ್ಳಿ
ಹ್ಮ್ ಆಮೇಲೆ ಇನ್ನೊಂದ ನ್ ಗೊತ್ತಾ ನಂದು ಹ ತಪ್ಪ ಮಾಡೋದು ಅಂದರೆ ಅಲ್ಲಿ ಅದೇ ಇದು ಓದ್ಕೊಂಡು ಹೋಗ್ತಾ ಇರ್ತೀನಿ ಕ್ವಶನ್ಗಳೆಲ್ಲ ಓದ್ಕೋತೀನಿ ಓದ್ಕೊಂಡು್ಮೇಲೆ ನಾನು ಏನು ಕರೆಕ್ಟ್ ಆನ್ಸರ್ ಮಾಡಕ್ಕೆ ಬರ್ತೀನಿ ಅದು ಶೇಡ್ ಮಾಡಕ್ಕೆ ಆವಾಗ ಶೇಡ್ ಮಾಡೋವಾಗ ಯಾಕೋ ಒಂಚೂರು ಭಯ ಆಗ್ಬಿಡ್ತೈತಿ ಆವಾಗ ಮುಂದಿದ್ದ ಹಿಂದಕ್ಕೆ ಹಿಂದಿದ ಮುಂದೆಕ್ಕೆ ಹಂಗಾಗೋಗ್ಬಿಡುತ್ತೆ ಲಾಸ್ಟ್ ಟೈಮ ಇಿಂದ ಏನುೋ ಒಂದು ಇಪ್ಪತ್ತು ನಿಮಿಷ ಇದೆ ಅನ್ನೋವಾಗ ತಕೊಳ್ಳೋದು ಅಲ್ಲಿವರೆಗೂ ಅದು ಕನ್ಫರ್ಮ್ ಮಾಡ್ಕೊತಾ ಇರ್ತೀನಿ ಇದು ಕರೆಕ್ಟಾ ಅದು್ ಕರೆಕ್ಟ್ ಆತ್ ಸರಿನಾ ಆಯ್ತ್ ಸರಿನಾ ಅಂತ
ಇಲ್ಲ ಅಂದ್ರೆ ಒಂದ್ ಹತ್ತು ಮಾಡ್ಕೊಳ್ಳಿ ನೀವು ಹತ್ತುದ ಮಾಮೂಲಿ ೋಯಿ ಮರಲ್ ಮಾರ್ಕ್ ಹಾಕೊಳ್ಳಿ
ಅದೇ ನಾನನ್ ಹಂಗೆ ಮಾಡೋದು ಇವಾಗ ಹಂಗೆ ಮಾಡ್ಕೋಬೇಕು ನನ್ಗೆ ಯಾವವುದು ನೈಂಟಿ ಪರ್ಸೆಂಟ್ ಕರೆಕ್ಟ್ ಅನ್ಸುತ್ತೋ ಅದನ್ನ ಮಾಡ್ಕೊಂಡ್ಬಡ್ತೀನಿ ಅಲ್ಲ ಪೆನ್ಸಿಲ್ ಲಂಚೂ ಮಾರ್ಕ್ ಮಾಡ್ಕೊಂಡಿರ್ತೀನಿ ಅವ್ರಗ್ ಗೊತ್ತಲ್ದಂಗೆ ಮಾಡ್ಕೊಂಡ್ರು ಕೂಡಾನನು ಅದ ಹೆಂಗ ಹ ಆಕ್ಬಿಡುತ್ತೆ ಅಂದ್ರೆ ನಾನು ಶೇಟ್ ನ ಭಯ ಆಗ್ಬಿಡುತ್ತೆ ಅಯ್ಯೋ ಅದೋ ಇದು ಅಂದ್ರೆ ಗಾಬರಿಲ್ಲಿ ಟೈಮ್ ಆಗೋಗಿದೆ ಅಂತ ಮಾಡ್ಬಿಡ್ತನಲ್ವಾ ಹಾಗಿ ಅವು ಒಂದ ಎರಡ್ ಮೂರ್ ಕ್ವಶನ್ ಕಿತ್ಕೊಂಡ್ ಹೋಗ್ತಾವ ಆ ಡಿಜಿಟ್ ಅಲ್ಲಿ ಪಟ್ ಅಂತ ನ ಕಟ್ ಆ್ ಕ್ಬಿಡುತ್ತ ಹ ಆಗಿರೋದು ಎಷ್ಟ ಬೇಜಾರಾಗಬಿಟ್ಟೈ್ ನನ್ಗೆ
ನಂದು ಒಂದ್ಸಲ ಸಲ ಆರ್ಡಬ್ಲ್ಯೂ ಎಸ್ ಬರ್ದಿದ್ನಾ ಆಯ ಎಕ್ಸಾಮ್ ಅಲ್ಲಿ ಏ ಅ ಒಂದು ಸ್ಕೋರ್ ಎಷ್ಟ ಆಾಗಿತ್ತು ಅಂದ್ರೆ ೇ ನಲ್
ಏನದೋ ಆರ್ಡಬ್ಲ್ಯೂ ಎಸ್ ಏನದ ಆರ್ ಡಬ್ಲ್ಯೂ ಎಸ್ ಆರ್ ಡಬ್ಲ್ಯೂ ಎಸ್ ಅಂದ್ರೆ ಕೆಇ ಅವ್ರು ಮಾಡಿರೋದಾ
ಹಹಾ ಕೆ ಪಿ ಎಸ್ ಸಿ ಅವಾಗ ಏನ್ ಮಾಡಿದ ಇದ ಅಂದ್ರೆ ಜೆ ವಿಗೆ ಬರಿ ಡಿಪ್ಲೊಮಾ ಹ ಅಲೋ ಮಾಡ್ಬೇಕು ಅವ್ರ ಇಂಜಿನಿಯರಿಂಗ್ ಅವನ್ನ ಆಲೋ ಮಾಡಿದ್ರು ಆ ಟೈಮ ಅಲ್ಲಿ ಏನಯಐತ ಅಂದ ನಂದು ತೊಂಬತ್ತರ ಆಗೈ ಂತೆ
ನೀನ್ ಇಂಜಿನಿಯರಿಂಗ್ ಅಲ್ಲಿ ಮ್ಯಾಥಮೆಟಿಕ್ಸ್ ಇತ್ತ ಇಲ್ಲ ಅನ್ಕ ಕೊಂತಿನಲ್ವಾ
ಅಂದ್ರೆ ನಮ್ದು ಲ್ಯಾಟ್ರಲ್ ಎಂಟ್ರಿ ಎರಡು ಮೂರ್ನೇ ಸಮ್ಮು ನಾಲ್ಕ ಅಂದ್ರೆ ಆ ತರ ಇಲ್ಲ ನಮಗೆ ಇದ್ರಲ್ಲಿ ಕೊಡ್ತಾರೆ ಬ್ರಿಡ್ಜ್ ಕೋರ್ಸ್ ಅನ್ಬಿಟ್ಟು ಇಂಜಿನಿಯರಿಂಗ್ ಮುಗ ಅಷ್ಟ್ರೊಳಗಡೆ ಕ್ಲಿಯರ್ ಮಾಡ್ಕೋಬೇಕು ಅಕ್ಕ ಅಷ್ಟೇ
ಓ ಹೋ ಓಕೆ ಎಷ್ಟು ನ ಎರಡು ವರ್ಷನಾ ನಿಮ್ಮದು
ನಮ್ದು ಇಂಜಿನಿಯರಿಂಗ್ ಇರದು ನಾಲ್ಕು ವರ್ಷ ಪಿಯು ಮೇಲೆ ಬಂದ್ರೆ ನಾಲ್ಕು ವರ್ಷ ಡಿಪ್ಲೋಮಾ ಮೇಲೆ ಹೋದ್ರೆ ಮೂರು ವರ್ಷ ಅಷ್ಟೆ ಮತ್ತೆ ನಾವು ಡಿಪ್ಲೊಮಾ ಮುಗಿಸ್ಕೊಂಡು ಹೋದ ಆದ್ರೆ ನೇರವಾಗಿ ಮೂರ್ನೆೇ ಸೆಮ್ಗೆ ಹೋಗ್ತೀವಿ ನಮ್ಗೆ ಏನ್ ಮಾಡ್ತಾರೆ ಯಾವಾಗ ಅಂತಂದ್ರೆ ಮ್ಯಾಕ್ಸ್ ಕೊಡ್ತಾರೆ ಅಂದ್ರೆ ಯಾವಾಗ್ಲೂ ಮಾಥ್ಸ್ ಯಾವಾಗ ಇರುತ್ತೆ ಅಂದ್ರೆ ಮೊದಲನೇ ಸೆಮ್ಮು ಎರಡನೇ ಸೆಮ್ಮಲ್ಲಿ ನಮ್ಗೆ ಅದೇ ಮಾಮೂಲಿ ವ ವೆಕ್ಟರ್ಸು
ಹಾ ಹಾ ಸರಿ ಸರಿ ಹಾ ಸರಿ ಮಾಟ್ರಿಕ್ಸು
ಮತ್ತೆ ಇದ್ ಬರುತ್ತಲ್ಲಾ ಎಂತ್ದು ಡಿಫ್ರೆನ್ಸಿಯೇಷನ್ ಯಾವ್ದ ಅದು
ಹ್ಮ ಅದೇ ಡಿ ಬೈ ಡಿ ಎ ಸರಿ
ಹಾ ಹೌದೌದು
ಅದೇ ಅದೇ ಡಿಫ್ರೆನ್ಸೇಷನ್ ಇಲ್ಲಿ
ಹ್ಮ್ ಆ ತರದ್ ಇರುತ್ತೆ ನಮ್ಗೆನ್ ನೋ ನಾನ್ ಡಿಪ್ಲೊಮಾ ಮಾಡಿರೋದು ದು
ಓ ಹೌದಾ
ನನ್ ಸೈನ್ಸು ಮಾಡಿಲ್ಲ ಹೌದು ನೇತ್ರಾ ಅವಳು ಸೈನ್ಸ್ ಮಾಡಿ ಡಿಪ್ಲೊಮಾ ಮಾಡಿ ಆಮೇಲ್ ಇಂಜಿನಿಯರಿಂಗ್
ಹ್ಞೂ ಹ್ಞೂ ಹ್ಞೂ ಅದೇ ಅದೇ ಪಿ ಯು ಸಿ ಮಾಡಿಬಿಟ್ಟು ಮತ್ತು ಎಸ್ ಎಸ್ ಎಲ್ ಸಿ ಮೇಲೆ ಡಿಪ್ಲೊಮಾ ಮಾಡ್ಕೊಂಡು ಆಮೇಲೆ ಡಿಪ್ಲೊಮೆಯಿಂದ ಇಂಜಿನಿಯರಿಂಗ್ ಬಂದವಳೆ ತಾನೇ ಹ್ಮ ಹಾಗಂಗೆ ಮಾಡಿರೋದು ಅನ್ಕೊತೀನಿ ಅವಳು ಹ್ಮ್ ಹ್ಮ ಅದೇ ನನ್ನತ್ರ ಒಂದ್ಸಲ ಹೇಳಿದ್ಲು ಅಯ್ಯೋ ಹಿಂಗೆಲ್ಲಾ ಇರುತ್ತೆ ಕಣಕ ಮ್ಯಾಥಮೆಟಿಕ್ಸು ಅದ್ ನನ್ಗ್ ಪಿ ಯುಸಿಯಲ್ಲೇ ಕಷ್ಟ ಆಗ್ತಿತ್ತು ಇಲ್ಲಿ ಬೇರೆ ತಗ್ಲಕ್ಕಂತು ನನ್ಗೆ ಪೇಪರ್ ಕೈ ಕೊಟ್ಬಿಟ್ಟಿತ್ತು ಒಂದ್ಸಲ ಆಮೇಲೆ ಇನ್ನೊಂದ್ ಸಲ ಬರದಾಯ್ತು ಅಂತ ಹೇಳಿದ್ಲು
ನಂದ ಏನಾಗಿತ್ತು ಗೊತ್ತಾ ಸ್ಟೋರಿ ನಂದು ಇಂಜಿನಿಯರಿಂಗು ಎಂಟನೇ ಸೆಮ್ ಅಲ್ಲಿ ರಿಸಲ್ಟ್ ಬಂದೈತೆ ನಾನ್ ಮಲ್ಪೆ ಬೀಚ್ ಹತ್ರ ಹೋಗಿದ್ದೀವಿ ನಾನು ನನ್ನ ಫ್ರೆಂಡು ಮತ್ತ ಅವಳ ಫ್ರೆಂಡು ರಿಸಲ್ಟ್ ಬಂದೀತೇ ಒಂಬತ್ತವರಲ್ಲಿ ಎ ಎಲ್ಲಾ ಸಬ್ಜೆಕ್ಟು ಕ್ಲಿಯರ್ ನಂದ ಇಂಜಿನಿಯರಿಂಗ್ ಮುಗ್ದೋಯ್ತು ನಂದ ಎಂ ಟು ಬರ್ದಿದ್ನ ನಾನು ಎಂ ಟು ಕ್ಲಿಯರೇ ಆಗಿಲ್ಲ ನಂದು ಕ್ಲಿಯರ್ ಆಗ್ತನ ೈತೆ ನಾವು ಬಿ ಛತ್ರ ಕೂತಿದಿವವಿ ನನ್ಗೆ ಹೆಂಗ್ ಅನ್ಸಿರ್ಬೇಡ ಇಂಜಿನಿಯರಿಂಗ ಮುಗ್ದ ಎಮ ಟ ಕ್ಲಿಯರ್ ಆಗ ಎಮ ಟ ಕ್ಿಯರ್ ಆಗ್ಲಿಲ್ಲ ಅಂತಂದ್ರೆ ಇಂಜಿನಿಯರಿಂಗ್ ಸರ್ಟಿಫಿಕೇಟ್ ಬರಲ್ಲ ಆಮೇಲೆ ರಿವ್ಯಾಲ್ಯನ್ ಹಾಕಿ ಕ್ಲಿಯರ್ ಆಯತು
ತಡಿಯಲ್ಲ ಯಾರ ಫೋನ್ ಮಾಡ್ತವ್ರೆ ಮಾಡ್ತೀನಿ ಒಂಚೂರು ಬ ಆಯ್ತು